ಹಲೋ
ಏನಮ್ಮ ಮಾಡ್ತಿದೀಯಾ
ಏನಿಲ್ಲ ಸುಮ್ನೆ ಕೂತಿದ್ದೆ ಹಂಗೆ ಬೇಜಾರಾಯ್ತು ಹೊರ್ಗಡೆ ಬಂದಿದ್ದೆ ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ
ಹೊರ್ಗಡೆ ಏನ್ ಸುತ್ತಡಕ್ ಹೋಗಿದ್ದ
ಏನಿಲ್ಲ ಇಲ್ಲೇ ಮನೆ ಮೇಲ್ ಬಂದಿದ್ದೆ ಒಂದ್ ಸ್ವಲ್ಪ ಗಾಳಿ ತಗೊಳ್ಳೋಣ ನೈಸರ್ಗಿಕ
ತಗೊಳ್ಳಿ ತಗೊೊಳ್ಳಿ
ಹ್ಮ್ ಅಂದ್ರೆ ಒಂದ ಸ್ವಲ್ಪ ಮೋಡ ಕವಿದ ವಾತಾವರಣ ಚೆನ್ನಾಗಿರುತ್ತ ಅಂತ ಹೊರಗಡೆ ಬಂದಿದ್ದೆ
ಹಗೆ
ನೀನೇನ್ ಮಾಡ್ತಿದ್ದೆ
ನಾನು ಓದ್ತಾ ಇದ್ದೆ ಹಶ್ ಆಯ್ತು ಸ್ವಲ್ಪ ರಾಮ ಏನಾದ್ರು ಹಣ್ಣು ತಿನ್ನೋಣ ಅಂತ ಬಂದೆ
ಹ್ಮ್ ಇವಾಗೇನು ಮೈನನ್ಸ್ ಸೀಸನ್ ಅಲ್ಲ
ಮಯನ ಸೀಸನ್ ಊರ್ಗ ಹೋಗಿದ್ದೆ ಮೊನ್ನೆ
ಹ್ಮ್
ನಮ್ಮಮ್ಮ ಸ್ವಲ್ಪ ನೇಳೆ ಹಣ್ಣು ಮಾವನ ಹಣ್ಣು
ಬೆಳೀಿತೀರಾ ನೀವು ಮಾವನಣ್ಣು
ಅಯ್ಯೋ ಎಲ್ಲಿ ಬೆಳೆಯೋದು ನಮ್ ಜಮೀನ ಇಲ್ಲ ಏನಿಲ್ಲ ಇರದೆೇ ಬಡಿಗೆ ಮನಲ್
ಹಾ
ಹಣ್ಣಲ್ಲಿಂದ ಬೆಳೆಯೋಣ
ಅಂದ್ರೆ ಊರಿಂದ ತಂದಿನಿ ಅಂದಲ್ಲ ಅದಕ್ಕೆ ಮನೇಲಿ ಏನಾದ್ರು ಗಿಡ ಆಯ್ತಾ ಅಂತ ಕೇಳ್ದ
ಇಲ್ಲಿ ಎಲ್ಲಾ ಸ್ವಲ್ಪ ದುಬಾರಿ ಎಲ್ಲಾ ಅದಕ್ಕೆ ಊರಿಂದಾನೇ ಕೊಟ್ಕಳಿಸ್ತಾವ ನಮ್ಮಮ್ಮ ಎಲ್ಲಾ
ಹ್ಮ್ ತಿಂದು ಚೆನ್ನಾಗ್ ಓದ್ಲಿ ನನ್ ಮಗಳು ಅಂತ ಹ್ಮ್ ಏನು ಓತಯ ಬಿಡು ಆ ಹಾಗೆ
ಓದ್ತೀನಿ ಓದ್ಬೇಕಲ್ಲ ಅವ್ರಷ್ಟು ನಮೆಕೊಂಡ್ ಕಾಣಸ ರ ಅಂದ್ರೆ ಹದಿಲ್ಲಾ ಸ
ಹ್ಮ ಹ್ಮ್ ಹೌದಬೇಕೋ ಮತ್ತೆ ಅಡುಗೆ ಊಟ ಊಟ
ನನ್ ತಂಗಿ ಎಲ್ಲೋ ಆಚೆ ಹೋಗೋಡೆ
ಹ್ಮ್
ಬಂದ್ಮೇಲೆ ಊಟ ಮಾಡ್ಬೇಕು ಅವಳೇ ಅಲ್ಲ ನಮ್ಮ್ ಮನೆ ಅನ್ನಪೂರ್ಣೇ
ಹ ತುಂಬಾ ಹೊಳ್ತಿದೀಯಾ ಯಾಕ ಇವತ್ತೇಏನಾದ್ರು ಮಾಡ್ಬೇಕಾ ವಿಶೇಷ
ವಿಶೇಷ ಅಂತೇಏನಿಲ್ಲಪ್ಪಾ ಆದ್ರೆ ಅವ್ಳ ಮಾಡೋದೇ ಎಲ್ಲಾ ವಿಷ ಕಿಷನ್
ಹ್ಮ್
ಹೋಳ ಎಲ್ಲ ಮಾಡ್ಕೊಡದು
ಮತ್ತೆ ನಿಮ್ಮೂರಲ್ಲಿ ಜಾತ್ ಇತ್ತಂತೆ ಕರೆದ ಇಲ್ಲ ನಮನ
ಅಯ್ಯೋ ಇನ್ನ ಮುಗ್ದಿಲ್ಲ ಜಾತ್ರೆ
ಅದೇ ಕರಿಬೇಕಲ್ಲಾ
ಇನ್ನು ಮುಂದನ್ ತಿಂಗಳು ಈ ಜಾತ್ ಸಿಗಾನೆ ಹೋಗೋಗಲ್ಲಾ
ಯಕೆ ಪರೀಕ್ಷೆ ಯತ್ರನಾ ಹ್ಮ್
ಪರೀಕ್ಷೆ ಬ
ಏನ್ ಏನಿರುತ್ತೆ ಮತ್ತೆ ಆ ಜಾತ್ರೆಯಲ್ಲಿ ವಿಶೇಷ ಅಂದ್ರೆ
ಜಾತ್ರೆ ತು ಏನು ಏನಿಲ್ಲಾನೋ ಒಂದ್ ಹದ್ನೈದು್ ಇಪ್ಪತ್ ದಿವ್ಸ ಆಗತ್ತೆ
ಹ್ಮ್
ಅಂದ್ರೆ ಜಾತ್ರೆ ಹದ್ನಕ ಇಪ್ಪತ್ತು ದಿವಸ ಇರಲ್ಲ ಇವ ಆಟ ಆಡವೆಲ್ಲ ಜಾತ್ರೆೆಯಲ್ಲಿ ಬ ಸಾಮಾನುಗಳೆಲ್ಲಾ ಒಂದು್ ವಾರ ಮುಂಚೆ ಬಂದಿರ್ತಾವ ಜಾತ್ರೆನೇ ಬಂದು ಐದ್ ದಿವಸ ಇರುತ್ತೆ ಆಮೇಲೆ ಜಾತ್ರೆ ಮುಗುದಾದ್ರೆ ಆ್ಮಲೆ ಒಂದ್ ವಾರ ಇರ್ತಾವ ಇನ್ನ ಹಂಗಾಗಿ ಹದ್ನೈದು್ ಇಪ್ಪತ್ತು ದಿವ್ಸಾನೇ ಆಗತ್ತೆ
ಹ್ಮ್ ಹ್ಮ್ ಏನೇನ ಇರುತ್ತಾ ಆ ಜಾತ್ರೆಯಲ್ಲಿ ಅಂದ್ರೆ ಹಾ ಅಂದ್ರೆ ಅವತ್ತೊಂದೇ ದಿವ್ಸಾನ ತೇರಷ್ಟೇ ತೇರದಾ
ಹ್ಮ್ ತೇರ್ ಅಷ್ಟೇ ಅಲ್ಲ ಇನ್ನ ಜಾಸ್ತಿ ಇದೆ ಒಂದ್ ದಿವಿಸ ಎಲ್ರುೂ ಒಂದ್ ದಿವ್ ಎಲ್ರುೂ ಉರು ಸೇವೆ ಮಾಡ್ತಾರೆ ಅವವತ್ತಿನ ದಿವ್ಸ ಬೆಳಿಗ್ಗೆ ಮೂರು ಮೂವರೆ ನಾಲ್ಕು ಗಂಟೆಗೆಲ್ಲ ಮೊಸರುಗಡಿಗೆ ಅಂತ ಮಾಡ್ತಾರೆ ನಮ್ ಕಡೆ
ಹ್ಮ್
ಅದನ್ನ ಮಟ್ಟ ಸ್ವಾಮಿಗಳು ಹೊಡಿತ ಾರೆ ಮಸ್ರು ಗಡಿಗೆನ
ಹ್ಮ್
ಆ ಟೈಮ್ ಅಲ್ಲಿ ಇಷ್ಟು ಗದ್ಲ ಇರತ್ತ ಅಂದ್ರೆ ಕಾಲಿಡಕ್ಕೂ ಸಂದಿ ಇರಲ್ಲ.
ಹ್ಮ್.
ಅಷ್ಟೊಂದು ಗದ್ಲಾ.
ಅಂತಾ ಗದ್ಲದಲ್ಲೇ ಉರುಳು ಸೇವೆ ಮಾಡ್ತೀರಾ.
ಇಲ್ಲ ಇಲ್ಲ ಇಲ್ಲ. ಹುರುಳು ಸೇವೆ ಎಲ್ಲ ಮಾಡಾದ್ಮೇಲೆ. ನಸರುಗಡಿಗೆ ಹೊಡಿಯೋದು ಉುರುಳ ಸೇವೆ ಎಲ್ಲ ರಾ. ಅದೆ ಒಂದ್ ಗಂಟೆ ಎರಡು ಗಂಟೆಗೆ ಶುರು ಮಾಡಿರ್ತಾರೆ ಜನ.
ಹ್ಮ್. ನೀನು ಮಾಡ್ತೀಯಾ.
ಹ್ಮ್ ಮಾಡಿದೀನಿ. ಒಂದ್ ನಾಲ್ಕ ಐದ್ ಸಲ. ಮಾಡಿದ್ದೀನಿ. ನಮ್ದ ತಮ್ಮನೂ ಮಾಡಿದ್ದಾನೆ. ತಂಗೀನುೂ ಮಾಡಿದಾಳೆ. ಮುಂಚೆನಮ್ಮ ಅಪ್ಪಾ ಅಮ್ಮ. ಮಾಡ್ತಿದ್ರು.
ಹ್ಮ್.
ಅವ್ರು ಜಾಸ್ತಿ ಮಾಡಲ್ಲ ನಾವೇ ಮಾಡ. ಮಾಡದು.
ಹ್ಮ್ ಹ್ಮ್.
ಮತ್ತೆ ಉರುಳಸವೆ ಎಲ್ಲಾ ಆದ್ಮೇಲೆ ಮೊಸರು ಗಡ್ಗೆ ಎಲ್ಲ ಹೊಡ್ದು.
ಉರುಳ ಸೇವೆ ಏನಕ್ಕೆ ಭಕ್ತಿಪೂರ್ವಕನ ಅಥವಾ ಹೊಸ ಬಟ್ಟೆ ಕೊಡಸ್ತಾರಂತನ.
ಎರಡೂ ಆಗತ್ತಲ್ಲ.
ಹಾ.
ಭಕ್ತಿಗೆ ಭಕ್ತಿನೂ ಹರ್ಕೆ ಹರ್ಕೆ.
ಹ್ಮ್ ಬಟ್ಟೆಗ್ ಬಟ್ಟೆ.
ಬೆ ಬಟ್ಟೇನುೂ ಆಗತ್ತೆ.
ಹಾ.
ಆಮೇಲೆ. ಅದೆಲ್ಲಾ ಆದ್ಮೇಲೆ ಅವಾವತ್ತಿನ ದಿವ್ಸ ಸಾಯಂಕಾಲ.
ಪ್ರಸಾದ ಎಲ್ಲಾ ಇರುತ್ತಾ. ಎಷ್ಟ್ ದಿವ್ಸ ಅಂದ್ರೆ ಹದ್ನೈದು ದಿವ್ಸ ಜಾತ್ರೆ ಇದ್ರೆ ಹದಿನೈದು ದಿವ್ಸಾನು ಇರುತ್ತೆ.
ಇಲ್ಲ ಇಲ್ಲ ಒಂದು. ಐದಾರು ದಿವ್ಸ ಇರುತ್ತೆ.
ಹ್ಮ್. ಭಜನಾ ಎಲ್ಲ ಮಾಡಲ್. ನಿಮ್ಮೂರಲ್ಲಿ.
ಭಜನೆ ಎಲ್ಲಾ ಮಾಡ್ತಾರೆ ಅದನ್ನ ಒಂದ್ ಐದ್ ಏಳು ದಿವ್ಸ ಇರುತ್ತೆ.
ಹಾ ಸಪ್ತ ಭಜನೆ ಮಾಡ್ತೀರಾ
ಹ್ಮ್ ಕೊನೆ ದಿನಾ ಫುಲ್ ಜೋರಾಗಿರತ್ತೆ
ಹಾ ಅಂದ್ರೆ ಮ ಏನು ಬೆಳಿಗ್ಗೆ ರಾತ್ರಿ ಎಲ್ಲ ಇರತ್ತಾ
ಹ್ಮ್ ಏ ಅದು ಜಾತ್ರೆ ಇರೋ ಹದ್ನೈದ್ದಿಸಾ ಮಟದ್ ಬಾಗ್ಲೆ ಮುಚ್ಚಲ್ಲ
ಹ್ಮ್
ಇಪ್ಪತ್ ನಾಲಕ್ ಗಂಟೆನೂ ದಾಸ್ ದಾಸೋಹ ಇರುತ್ ಅನ್ನ ದಾಸೋಹ
ಹಾ
ಆಮೇಲೆ ಭಕ್ತ್ರೆಲ್ಲ ಇರ್ತಾರಲ್ಲ ಸುತ್ತ ಎಪ್ಪತ್ತೈದು ಮೂರು ಹಳ್ಳಿಯಿಂದ ಭಕ್ತರೆಲ್ಲ ಬರ್ತರೆ
ಹ್ಮ್ ಅಂದ್ರೆ ತುಂಬ ದೊಡ್ ಜಾತ್ರೆ
ದೊಡ್ ಜಾತ್ರೆ ಬಂದಿರೋ ಭಕ್ತರಿಗೆಲ್ ಎಲ್ಲಾ ಅನ್ನದೋ ದಾಸೋಹ ಇರತ್ತೆ ಬಂದಿರೋರು ಭಕ್ತರು ಅವ್ರ್ ಭಕ್ ತೀ ಎಷ್ಟಿರುತ್ತೋ ಅಷ್ಟು ಅವ್ರ್ ಕೈಲ್ ಆದಷ್ಟು ದೇಣಿಗೆ ಎಲ್ಲ ಕೊಡ್ತರೆ ದಾಸೋ ಗುನೂ ಹಣ ಪಾವತಿ ಮಾಡ್ತರೆ
ಹ್ಮ್ ಮತ್ತೆ ಅದೊಂದೆ ಜಾತ್ರೆ ನಾ ನಿಮ್ಮೂರಲ್ಲಿ ಬೇರೆದ ಯಾವ್ದ್
ಇದೇ ಜಾತ್ ತ್ರೆನೇ ಎಷ್ಟು ಜೋರಾಗ್ ಆಗತ್ ಅಂದ್ರೆ ರಥ ಎಳಿಯೋ ದಿವ್ಸಾ ಆನೆ ಮೆರವಣಿಗೆ ಇರುತ್ತೆ ಬೆಳಿಗ್ಗೆ ಹನ್ನೊಂದುವರೆಗೆ ಹಂಗೆಲ್ಲ ಊರ್ ತುಂಬ ಎಲ್ಲ ಆನೆ ಮೆರವಣಿಗೆ ಇರುತ್ತೆ ಅದ್ರು ಮೇಲೆ ಮಠದ್ದು ಸ್ವಾಮ್ಗಳೆಲ್ಲ ಕೂತ್ಕೊಂಡು ಮೆರವಣಿಗೆ ಎಲ್ಲ ಇರತ್ತೆ ಅವತ್ತಿನ್ ದಿನಾ ಎಷ್ಟು ನಮ್ ಊರಲ್ಲಿ ಏನಿಲ್ಲಾನೂ ಒಂದು ಇಪ್ಪತ್ ಇಪ್ಪತೈದ್ ಕಡೆ ಭಕ್ತರೆಲ್ಲ ಪ್ರಸಾದ ಹಂಚ್ತಿರ್ತರೆ ಅವಾಗ್ ಪಲಾವ್ ಮಾಡ್ಸರ್ ತರೆ ಉಪ್ಪಿಟ್ ಟ್ಟು ಸಿರಾ ವಡೆ ಮಜ್ಗೆ ಬೇರೆ ಬೇರೆ ತರ ಹಣ್ಣಿನ್ ರಸ
ನೀವೆಲ್ಲಾ ಸುತ್ತಾಡ್ಕೊ ತಿನ್ ಬರದಾ
ನಾವೆಲ್ಲಾ ಸುತ್ತಾಡ್ಕೊಂಡ ತಿನ್ಬಾರ
ಹಾ ತಿನ್ನೋದಕ್ಕಂತಾನೇ ಜಾತ್ರೆಗೆ ಹೋಗೋದು
ಒಂದ್ ರೀತಿಲಿ ಹಂಗೆ ಅಷ್ಟೊಂದ ತರಾ ತರ ಮಾಡಿಸತಾರೆ ಈಗ
ಹ್ಮ್ ಅಂದ್ರೆ ಈ ತರ ಸ್ನೇಹಿತರದೆಲ್ಲಾ ಗುಂಪ ಮಕ್ಕಳ ಇರ್ತವಲ್ಲ ಅವ್ರು
ಹ್ಮ್ ಊರಲ್ಲಿ ಯಾವ ಗುಂಪು ಈ ಗುಂಪು ಬಳಗ ಎಲ್ಲ ಇರ್ತಾವಲ್ಲ
ಹ್ಮ್
ಅವ್ರ
ಒಟ್ನಲ್ಲಿ ಜೋರಾಗಿ ಮಾಡ್ತೀರ ಜಾತ್ರೆ
ಹ್ಮ್ ಫುಲು
ಮತ್ತೆ ಗ್ರಾಮ ದೇವತೆ ಜಾತ್ರೆ ಎಲ್ಲಾ ಮಾಡಲ್ವಾ ನೀವು ನಮ್ಮೂರಲ್ಲಿ ನಾವು ಮಾಡ್ತೀವಿ ನಮ್ಮ್ ಊರಲ್ಲಿ ಮಾಡ್ತೀವ ಅಂದ್ರೆ ಅದ ಐದ್ದು ಐದ್ ವರ್ಷಕ್ಕ ಒಂದ್ಸರಿ ಮಾಡದು ಪ್ರತಿ ವರ್ಷ ಮಾಡಲ್ಲ
ಹೌದಾ ನಮ್ ಕಡೆ ಮೂರ್ ವರ್ಷಕ್ಕೊಂದ್ಸಲ ಏನೋ ಮಾಡ್ತಾರಪ್ಪ
ಹಾ ಅಂದ್ರೆ ದೇವಿ ಅಂದ್ರೆ ಆ ಐದ್ ವರ್ಷ ಆದ್ಮೇಲೆ ದೇವಿ ಹೊರ್ಗಡೆ ಬರ್ತಾಳೆ ದೇವಸ್ಥಾನದಿಂದ ಒಂದು ಬಣ್ಣಕ್ ಹೋಗ್ತಾಳ ಅಂತಾರ ಅಂದ್ರೆ ದೇವ್ರಿಗೆ ಅದು ಏನೋ ಬಣ್ಣ ಹಚ್ಚದಾ ಏನೋ ಅದ ಒಂದ್ ಮಾಡ್ ತಾರೆ ಮಾಡ್ಬಿಟ್ಟು ಹೊರ ಹೊರಗಡೆನೆ ಅಗಸಿ ಅಂತ ಇರುತ್ತೆ ಅಗಸಿ ಇಲ್ಲಿ ಒಂದು ಐದ್ ದಿವ್ಸ ಕೂರ್ತಾಳ
ಹ್ಮ
ಆಮೇಲೆ ಎತ್ತಿನ ಬಂಡಿ ಇರುತ್ತೆ ಅದ್ರಲ್ಲಿ ದೇವ್ರನ್ನ ಮೆರವಣಿಗೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ಕೂರಸ್ತಾರೆ ಅವಾಗೆಲ್ಲಾ ಇದು ದೇವ್ರ್ದ ಹೇಳಿಿಕೇಳೋದು ಅಂದ್ರೆ ಏನಾಗುತ್ತೆ ಮುಂದೆ ಬೆಳೆ ಅದು ಎಲ್ಲಾ ಹೆಂಗ್ ಬರತ್ತೆ ಹಾ
ವಿಷಾ ಎಲ್ಲಾ ಹೇಳ್ತಾರಾ
ಹಾ ಹೇಳ್ತಾರೆ ಅಂದ್ರೆ ಇವಾಗ ಈ ಸಲ ಏನು ಹಾಕಿದ್ರೆ ಬೆಳೆ ಚೆನ್ನಾಗ್ ಬರತ್ತೆ ಏನ್ ಬೆಳೆ ಹಾಕ್ಬೇಕು ಏನ್ ಹಾಕ್ಬಾರ್ದು
ಅಂದ್ರೆ ಒಬ್ಬೊಬ್ಬ ವ್ಯಕ್ತಿಗೂ ಹೇಳ್ತಾರ ಊರಲ್ಲಿ
ಅಂದ್ರೆ ಊರಲ್ಲಿ ಈ ತರ ಈ ಸಲ ಈ ಬೆಳೆ ಬೆಳೆದ್ರೆ ಫಸಲ್ ಚೆನ್ನಾಗ್ ಬರತ್ತೆ
ಐದ್ ವರ್ಷದ್ದು ಒಂದೇ ಸಲ ಭವಿಷ್ಯ ಹೇಳೇಳ್ಬಿಡ್ತಾರ
ಅಂದ್ರೆ ಹೇಳ್ತಾರೆ ಅದು ಏನೋ ಆದ ದೇವ್ರ ಮಹಿಮೆ
ಹ್ಮ್
ಹೇಳ್ತಾರೆ ಅದು ಅವರು ಹೇಳ್ದಂಗೆನೂ ಆಗಿರುತ್ತೆ ನಮ್ತಾರೆ ಜನ ಬಾಳ
ಹ್ಮ್ ಹ್ಮ್ ನಿನಗ್ ಏನಾದ್ರು ಭವಿಷ್ಯ ಹೇಳಿದಾರಾ
ನಾವೇನ್ ಆ ತರ ಕೇಳಿಲ್ಲ ಅಂದ್ರ ಅವ್ರಿ ಈ ತರ ಹೇಳೋದು ಊರಿಂದ ಸಂಬಂಧ ಪಟ್ಟಿರೋದು ಹಿಂಗೆ ಒಬ್ಬೊಬ್ಬ ವ್ಯಕ್ತಿದು ಅಂತ ಆ ತರ ಏನಿಲ್ಲ
ಹ್ಮ್
ನಮ್ ನಂಬಿಕೆ ಅದು
ಒಳ್ಳೇದು
ಹ್ಮ್ ಮತ್ತೆ ಮತ್ತ ಇನ್ನೊಂದ ಯಾವ್ದ ಜಾತ್ರೆ ಇರುತ್ತೆ ಹಾ ಆಗಿದೆ ಅದೇ ಈ ತರ ಫಸಲ್ ಬ ಬರುತ್ತೆ ಅದನ್ನ ಜಾಸ್ತಿ ಬೆಳಿರಿ ಲಾಭ ಆಗತ್ತೆ ಮತ್ತೆ ಏನಾದ್ರು ತಪ್ಪಾಗಿದ್ರೆ ಹೇಳ್ತಾರೆ ಏನಾದ್ರು ಬೇಕಿದ್ರೆ ಕೇಳ್ಕೋತಾರೆ
ಯಾರ್ು ಕೇಳ್ಕೊತಾರೆ
ಅಂದ್ರೆ ಅಲ್ಲಿ ಅ ದೇ ದೇವ್ರ್ದು ಶಕ್ತಿ ಇರುತ್ತೆ
ಹಾ ಹಾ
ಯಾರೋ ಮನುಷ್ಯರು ಹೇಳ್ತಾರೆ
ಹಗೆ
ಹ್ಮ್ ಹಂಗೆ ಜಾತ್ರೆ ಮಾಡದು ಅದ್ನ್ನು ಚೆನ್ನಾಗಿರುತ್ತೆ ಜಾತ್ರೆ
ಹೌದಾ ನಾನು ಒಂದ್ಸಲ ಬರ್ ಹ್ಮ್ ಇದ್ದಾಗ ಐದ್ ವರ್ಷ ಒಂದ್ಸಲ ಅಂದ್ರೆ ಮತ್ತೆ
ಈ ವರ್ಷ ಈ ವರ್ಷ ಐತೆ
ಈ ವರ್ಷ ಇದ್ಯಾಾ ಅಂದ್ರೆ ಬರ್ತೀನ್ಿ ಬಿಡು
ಹ್ಮ್
ಕರಿ ಅಥಾನ ಜತ್ಗೆ
ಕರಿೀತೀನಮ್ಮ ಕರಿತೀನಿ ಬರುವಂತೆ ನೀನಂತತ್ರ ಕರ್ದಿಲ್ಲಾ ಎಷ್ಟೊತ್ ಮಾತಾಡಿದ್ರು ನಾನೇ ಕರಿತೀನಿ ಬಾ
ಹ್ಮ್ ಬಾರಿ ಬರ್ತೀ ನೀ ಬರ್ ಓಕ
ಸರಿ ಏನೋ ಮಾಡ್ತಿದ್ದೆ ನೋ ಮಾಡು
ಅಡ್ಗೆ ಮಾಡ್ಬೇಕ ಇನ್ನು ನನ್ನ ತಂಗಿ ಮಾಡ್ತಾಳೆ
ಹಾ
ಹ
ಸರಿಯಾಗಿದ್ರೆ
ಹ್ಮ್